ಏನ್ ಮಾಡಡಿದ್ರಿ ಆರಾಮಲ್ಲಾ
ಏನೋ ತಮ್ಮ ಆರಾಮ
ಆರಾಮ್ ನೋಡ್ರಿ ನೀವು
ಆರಾಮ್ ನೋಡ್ರಿ ಮತ್ತ್ ಏನ್ ಮಾಡಿದ್ರಿ ಕಾಲೇಜು ಗಿಲೇಜು ಎಲ್ಲಿ ಮಾಡಿದ್ರಿ
ಕಾಲೇಜ್ ಇಲ್ಲಿ ಇದಕ್ ಮಾಡೇನ್ರೀ ಇಪಿರ್ಗೆ ದೇವ್ರ ಇಪ್ಪರಿಗೆ
ಇಲ್ಲ ನಮ್ಮ ಅವ್ರ ಬೀಗ ಇಲ್ಲಿ ಒಂದ್ ವರ್ಷಿಗೆ ಒಂದ್ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆದ್ರಿ ಫೀಸ್ ಹಾ ನೀವೇನ್ ಮಾಡ್ರಿ ಇವಾಗ
ನಾವು ಸೈನ್ಸ್ ಮೇಲಿನ್ರೀ
ಹಾ ನೈಟಿ ಹೇಳಿದ್ರಿ
ಕಾಲೇಜು ಬೆಂಗಳೂರು
ಇಲ್ಲ ಸೈನ್ಸ್ ಮಾಡಿದಲ್ಲ ಇಲ್ಲೇ ಶಾಪುರ್ ಮಾಡಿದೆ ನಂತಂದೆ ನಾನು
ಇಲ್ಲ ಬೆಂಗ್ಗಳೂರ್ ಮಾಡಿನ್ರಿ
ಹೌದಾ ಅಲ್ಲಿ ಏನ್ ಹಾಸ್ಟೆಲ್ ಇರ್ತೀಯ ಏನ್ ಇಲ್ಲಿ
ಅಲ್ಲಯ ನಮಗ್ ಮನೆ ಅದಾದ್ರಿ
ಓಹ ಪ್ಲಾಟ್ ತೊಂಡ್ರ ಏನಲ್ಲಿ
ಹ್ಮ್ ಹ್ಮ್ ಬಾಡಿ ಹೆಂಗ್ ಕೊಡ್ತಾರ
ಬಾಡಿಗೆ ಅಲ್ಲ ಸ್ವಂತದ್ರಿ
ಇಲ್ಲಾ ಬಾಡಿಗೆ ಮಂದಿಗೆ ಆಗ್ತಿರಲ್ಲಾ ಹೆಂಗ್ ಕೊಡ್ತರ ಅಂದೆ ಐದು ಸಾವಿರ ರೀ
ಐದು ಸಾವ್ರ ಹೆಂಗ ಹೆಂಗ ರೂಮ್ ಚಲೋರ್ದ ಹಂಗ ಪಾಡಿ
ಹೌದಾ ಎಷ್ಟು ವರ್ಷ ಕಟ್ರಿ ಮನಿ ಬೆಂಗ್ಳೂರ
ಎರಡು ಫ್ಲೋರ್
ಏನ್ರೀ ಏನು ಒಳ್ಳೆಗದ್ದ ಏನ ಮನಗ ಬೆಂಗ್ಳೂರಾಗ ತೋಡ್ರಿ ಅದದ ಪಾಡ್ ಮತ್ತ
ಹೊಲ ರೀ ಹೊಲ ವ್ಯವಸ್ಥೆ ಮಾಡ್ತೇರಿ
ಹ್ಮ್ ಹ್ಮ್ ಸೈನ್ಸ್ ಮಾಡಿದ್ದನೆ ಇವಾಗ ಫಸ್ಟ್ ಇಯರಾ ಸೆಕೆಂಡ್ ಇಯರ
ಮಷ್ಟ
ಹೌದೌದು ಎಟತ್ ಎಲ್ಲ ಇದ್ದೀರ ನಿಮ್ಮೂರಗೆ ಎಂತ ನಿಮ್ಮೂರಾಗಿದ್ರನೆ ಹ್ಮ್ ಹ್ಮ್ ಅಂದ್ರ ಬಾರಿ ಬಿುಡು ತೊಂಬತ್ ಮಾಡಿದ ಅಂದ್ರ
ನಿಮಗೆ ಯಾಕಾಗಿತ್ರಿ
ನಂಬದು ಎಂಬತ್ತೈದ್ ಆಗಿತ್ ರೀ
ಎಂಬತ್ತಐದ್ರೀ
ಹಾ
ಕೊಲ್ಟ ಇಲ್ಲ ನಿಮ್ದು ಕೊರೋನಾ ಬ್ಯಾತ್ಲ್ರಿ ಅದಕ್ಕೆ ಅಂತೇಳಿ ನಿಂಬುದ ಆಗಿರ್ದ್ರಿ
ಹ ಇಲ್ರಿ ನಿಮ್ಮ ಮತ್ ನೀವ್ ಬರ್ದ್ರ ಅಲ್ ಮತ್ತ ಕೊರೋನಾ ಬ ನಿ
ಹ ಇಲ್ಲ ರೀ ನಿಮ್ದು ಕೊರೋನಾ ಬ್ಯಾತಲ್ಲ ಅವಾಗ ಕೊರೋನಾ ಇತ್ತಲ್ಲ ಪಾಸ್ ಮಾಡ್ಯಾರ ನಿಮಗ್ ಈ ನಮ್ಮಷ್ಟಕ್ಕ ಇದ್ರ ಆಗ್ಕ್ವ ರೀ
ಎಲ್ಲ ನೀವು ಬಟ್ ಆದ್ರ ನೀವು ಇವ ಪಾಸ್ ಆಗಿರಂದ್ರೆ ಗ್ರೇಟ್ರ ಮತ್ತೆ ಈ ಇತರ
ಹಾ
ಹಾ ಮತ್ತೆ ಏನ್ಡದ್ರ ಕೆಲ್ಸ
ಮತ್ತ ಮತ್ತ ಏನಲ್ ನೋಡ್ರಿ ನಿಮಗ್ರಿ ಹೊಲಗೆಲ್ಲಾ ಏನ್ ಏನ್ ಹೆಚ್ಚ್ರರಿ
ಹೊಲಾ ಮಾಡೀವ್ರಿ ಅದ್ ಈ ಕಡೆ ಊರ್ ಕಡೆಗೆ ಬಂದಿದ್ದೆ ನಾನು
ಹೌದ
ಸುಮ್ಮ ಅದೇ ಆರಾಮ್ರ ಅಂತ ಪಫೋನ್ ಹತ್ತ ಕಚ್ಚಿದೆ ನಿಮ್ಗ
ಹೌದ ಆರಾಮ ನೋಡ್ರಿ ನೀವ್ರ ಎಲ್ಲಾರು
ಎಲ್ಲಿರಿ ಇವಾಗ
ಈ ಇಲ್ಲಿ ಬೆಂಗ್ಳೂರ್ಮ್ ನ ಮಕ್ಕನ್ಏನ್
ಹ್ಮ್ ಹ್ಮ್
ಮತ್ತವಾಗ ಕ್ಲಸ್ ಶಗಬೇಕಬೇಕ
ಬೆಳ ಯೋಗೋಗ
ಓ ಅಂದ್ರ ಸೈನ್ಸ್ ಮಾಡಿರಣ ಅಂದ್ರೆ
ಹ್ಮ್ ಅದೇ
ಪಾಡ ಬಾ ಆರಾಮ ಯಾರ್ ಕಟ್ರಿ ಕಾಲೇಜ್ ಫೀಸ್
ಯಾರ್ ಕಡ್ತಾರೀ ಮನನ ಯಾರ್ ಕಡ್ತಾರಿ ಹೆಂಗ ಮಾತಾಡದ
ನ ಯಸ್ನ್ ನಣತ ಅವ್ರ
ಹ್ಮ್ ಮಾಡದಮ್ಮ್ರ ನಾಲ್ಕ ಮಂದೀ ನಾಕರ್ ಜ ಮೂರು ರೂಪಾಯಿಲ್ಲ ಅವ್ರೆ
ಹೌದಾ
ಮತ್ತತ್ ಅವು ಅಡಗ ಅದು ಹೆಂಗ ಮಾಡಕದ ಅಲ್ಲಿ ಇರಾಕ ಮಾಡಕ ಬೆಂಗ್ಗಳೂರ
ಕೆಸ್ದರೆ ಅವೇ
ಹ್ಮ್ ಹ್ಮ್ ಯಾರಾರುದ್ರೀರೇ
ಎಲ್ಲರಿ ಹಿಂಗ ನಮ ದೋಸ್ತರ ಒಂದ ಇಬ್ರ್ರೀ ಹ ಅವ್ರಿಗೆ ಕರ್ಕೊಂಡು ಇಲ್ಲ ಇರ್ತದೆ.
ಪ್ರವಾಸದ್ ಮಾಡಲ್ಲ.
ಪ್ರವಾಸ ಪ್ರವಾಸ ಮಾಡಲ್ರಿ ಇದೇ ಓದ್ಲಕ್ಕ ಅರ್ಧನ್ನಡ ದರಿ.
ಹೋಗಬೇಕ್ರಿ ಸಣ್ಣ ಜೀವನ ಆದ ಆರಾಮ ತಿರಿಗಾಡೆ ಬರಬಕ.
ಇರ ಸೆಕೆ ನಾ ಸೆಮ್ಮಿಗ್ ಓದ್ತಿವ್ರಿ.
ಸೆಕೆಂಡ್ ಇಯರ್ಕ್ ಹೋಗ ಇವಾಗಿಗ ಹೋಗ್ಬೇಕಕ್ ಹೋಗಿತ್ತ ಸೆಕೆಂಡ್ ಇಯರ್ಕ್ ಆಗಲ್ಲ ಹೋಗಕ್. ಬಾಳ ಹೈರಾಣಬಡದು ಹೌದಿಲ್ಲ.
ನೋಡ್ಬಕರಿ ಎಲ್ಲಾ ರೊಕ್ಕ ಬೇಕಲ್ರಿ.
ಹ್ಮ್ ಹ್ಮ್ ಅದು ತಿಸ ಸೆವೆಂಟಿವನ ಆದ ಮಾಡಿಸ್ಡಿ ಎನ್
ಅಂದರ
ಅದು ಕಲ್ಯಾಣ ಕರ್ನಾಟಕ ಅಂತ ಒಂದು ಇದು ಬರ್ತ ನೌಕರಿ ಗಿಕ್ರಿ ಆಗಂಗಿತ್ತಂದ್ರ ಸುಲಭ ಅ ಬೇಕತದ.
ಹೌದ್ರಿ.
ಹಾ ಅದ್ರ ಸಲುವಾಗಿನೆ
ಮಾಡಸಲ್ ನೋಡ್ರಿ ಸ್ವಲ್ಪ ಬಾಳ್ ಜಾಗ್ರತಿ ಹೇಳ್ರಿ ನೀವನು.
ನೋಡ್ರಿ ಮತ್ ಮಾಡಸ್ರಿ ಮತ್ತ್ ಮುಂದ ಆಗ್ಲ ನೋಡ ಬರಕನ. ಅದಕ್ಕೂ ಆಧಾರ್ ಕಾರ್ಡು ಎಲ್ಲ ಮನೆಯವರು ಎಲ್ಲ ಆಧಾರ್ ಕಾರ್ಡ್. ಮತ್ತ ಬ್ಯಾಂಕ್ ಪಾಸ್ ಬ್ಯಾಂಕ್ ಪಾಸ್ ಏನ್ ಬೇಕಾಗಲ್ಲ ಕಾಸ್ಟ ಇನ್ಕಮ್ ಬೇಕ. ಮತ್ತೆ ವಂಶಾವಳಿ ಬಸ್ಬೇಕ ಕುಟುಂಬದ.
ಏನ್ ಮಾಡಿಸತೀರಿ ಏನ ಆರ್ಟ್ಸ್ ಮಾಡಿದ್ರಿ ಸೈನ್ಸ್ ಮಾಡಿದ್ರಿ ಏನ ಆಯ್ತ.
ಸರ್ ನಾವುಂತರ
ಸೈನ್ಸ್ ರಿ.
ಹಾ.
ಮ್ಮನ್ ಮನೆಗೆ ಕುಂತ್ರೆ ಅಲ್ಲರಿ ನೀವಾ.
ಮನೆ ಕುತ್ರ ಆರಾಮ್ ವರ್ಕ್ ಫ್ರಮ್ ಹೋಮ್ ಕೆಲ್ಸ ಆದ್ರೆ ನಮಗ ಇಂಜಿನಿಯರಿಂಗ್ ಮುಗಸಿವ್ ನಾವು.
ಹೌದ್ರಿ.
ಹಾ ತಿಂಗಳಿಗೆ ಒಂದ್ ನಲ್ವತ್ತಲ್ಲಾ ಐವತ್ ಸಾವಿರ ಉಳತ್ರ ಆರಾಮ.
ಹೌದ್ರಿ.
ಹ್ಮ್.
ಹ ಅಂದ ನಿಗೆ ಯಾಕರಿ ನೀವು.
ಏನ ಏನ್ರೀ ನೋಡಕ್ ಹೆಂಗನು ಮರಗಣ ಹೆಂಗನಲ್ಲ.
ಬಡತನ ಗಿಡತಾನ ನೋಡ್ರಿ ಅದ ನಮ್ಮನನ್ ನೋಡ್ರಿ ಬಟ್ ಏನ್ ಮಾಡ್ತಾರೀ ಎಲ್ಲ ಕೆಲವೊಂದ ಪರಿಸ್ಥಿತಿ ಮಾಡ್ತವ.
ಹೌದ್ರಿ.
ನೋಡ್ರಿ ಮತ್ತ್ ನೀವ ಮಾಡ್ತರಿ ಓ ಕೆಲ್ಸಾ ಬಲ್ಸ
ಆರಿ.
ಊರಾಗ ಬಂದ ಕೆಲ್ಸ ಏನ್ ಮಾಡ್ತಾರೆ.
ಊರ ಮಾಡಿಲ್ರಿ ನಾನ ಇಲ್ಲೇ ಇರ್ತ ಅಂತ ಹೇಳಿರಿ.
ಬರಬೇಕ್ರಿ ಊರ್ ಕಡೆಗೆ.
ಊರಾಗ ಬಂದ ಏನ್ ಮಾಡಿದ್ರಿ ಈ ಕಡೆ ಇದ್ರ ಆಗಡೆ ಹೋಗಂಗ ಆಗಲ್ರರಿ ಆಕಡೆ ಇದ್ರ ಈ ಕಡೆ ಬರಂಗ ಆಗಲ್ರರಿ.
ನೋಡ್ರಿ ಬರಿ ಬಂದ ನೋಡ್ರಿ ಯಾವ್ತರ ಆದ ಎಲ್ಲ ಅಂತ. ಕೆಲ್ಸ ಗಿಲ್ಸ ಅವು. ಏನ್ ಏನ್ ಮತ್ತೇನ್ ಇಡಸರಿ ಬಿಸ್ನೆಸ್ ಮಾಡ್ಬೇಕ ಇಲ್ಲ ಅಲ್ಲಿ ಏನಾದ್ರ.
ಬಿಜನೇಶ ಏನ್ ಮಾಡ್ತೀರಿ ರ ಶಾಲಿ ಹೋಗಿ ಬರಾಟ ಮನ ಸುಸ್ತ ಆಗಿರ್ತರಿ.
ಇಲ್ಲ ಅದು ಗೋ ಪ್ರ್ರವಾಸ ಅಂತ ಒಂದ ಇದು ಬರ್ತದೆ ನೋಡ. ಡಾಕ್ಟ್ರ ಬ್ರೋ ಮಾಡ್ಯಾರ ನೋಡ ಪ್ರವಾಸ ಹೋಗ ಮತ್ತಿಗೆ ಅದ ಇ ಎಲ್ಲಟ.
ನಾ ನೋಡವಲ್ರೀ ಯಾಕಂದ್ರ ಇವಾಗ ಸೈನ್ಸ್ ಮಾಡಿವ ಹೋಮ್ವರ್ಕ್. ಹಗ ಎಲ್ಲಾ ಬಾಳ ಹತ್ತದ್ರ ಏನ್ ಮಾಡ್ಬಕ.
ಮಾಡ್ಬೇಕ ರೀ ಹೋಮ್ ವರ್ಕ್ ವೀಮ್ ವರ್ಕ್ ಎಲ್ಲ ಮಾಡ್ಬೇಕು ಒಳ್ಳೇದ ಮತ್ತ.
ಹ್ಮ್ ಎಲ್ಲೂಡ ಮುರಗ ಅಂದು.
ಆ ರ ಹ್ಮ್ ಮತ್ತೆ ಬಾ ಮಾಡ್ಬೇಕು ಎಲ್ಲಡ್ ಇರ್ಬೇಕ
ಇಲ್ಲ ಮಾಡ ಬರಬರೀ ಇಲ್ಲಿ ಓದದ್ರ ಬರ್ಯದೇ ಮನದ ಆಗತ್ರಿ ಬರ್ದ ಮ್ಯಾಗ ಅದ್ ಓದ್ಬೇಕ್ರಿ ಓದಿದ್ಮ್ಯಾಗ ಇಲ್ಲಿಂದ ಮ ಇಲ್ಲಿ ನೋಡೋದಾದ್ರಿ ಡಾಕ್ಟರ್ ಬ ಅವರು ಎಲ್ಲಾ
ಅವ್ರ ತರ ನೀವನು ಒಳ್ಳೆ ವ್ಯಕ್ತಿಯಾಗಿ ಬೆಳೆದ್ರಂದ್ರ ಭಾರಿ ಆತದೆ ಹೌದಲ್ಲ
ಬಾಳದ್ರಿ ಏನ್ ಮಾಡ್ತೀನಿನು ಇಲ್ಲಿ ಮನನವರು ಒಂದು ಸೆನ್ಸ್ ಮಾಡಿಷಾರ
ಹಾ ರೀ
ಏನು ಮಾಡಕ್ ಆಗ್ ಬನ್ನ ಹೋಗಬ
ಹೋಗ್ರಿ ಮತ್ತೇನ್ ಮಾಡ್ತ ನೀವನು ಒಳ್ಳೇರಿ ರರಿ ನೀವನು ಮಾಡ್ತೀರಿಪಾ ಅಂತ ನಾವು ನಿಮ್ ಬರಸ ಮೇ ಹೇಳವಿ ಹೌದಲ್ಲ ಮತ್ತೆ ನಿಮ್ರ್ ಕಡೆ ಏನ್ ಹಬ್ಬಾ ಹೆಂಗೈಐತ್ರಿ
ಮೊರಂ ಏನ್ ಮಾಡ್ತ್ರ ಎಲ್ಲ ಕಸ್ತ ಐತ್ ತ ಗಾಡಿಯಾಗ ಎಲ್ಲ ಒಯ್ದೀ
ನೋಡ್ರಿ ಆತರ ಆಯ್ತಾ
ಸಿಂಪಲ್ ಆಯ್ತ್ ಹೊಡ್ತ
ಹೊಲ ಎಸಕರೆ ದ್ರೆ
ನಂಬಕರ
ಹಾ
ನಮ್ದು ಒಂದ್ ನೂರ್ ಎಕರೆ ತ್ರಿ
ಮತ್ತ
ನೂರ ಎಕರೆೋಗ್ರಿ ನಮ್ ಮುುತ್ತಾರೀ
ಹಲೋ
ಪ್ಪ
ನೂರ ಗದ ಕಷ್ಟಲ್ಲಗ ಮಣ ಮಾಡ್ದನ ಜಾಕಲ್ಲೀ ನಮ್ಮ ನಾರ ಈಗ ಉಡುಗಿಯರ ಮಾಡತ್ರೀ
ಹೌದೌದು ಏನ್ ಮಣಕ್ಕ ಆಗಲ್ಲ ಎಲ್ಲ ಹಣ ಮಕ್ಕಳು ಎಣಮಕ್ಕಳಮ್ಮ ಇರದ ಅ ಅ ಹೇಳ ಮ
ಹಾ ಹೋಗದ
ಅದಲ್ಲ
ಈಗ ಈಗ ಏ ಈಗೆಲ್ಲಾ ಆರಾಮ್ ಇವ್ರಿ ಈಗ ಎಲ್ಲಾ ಬೆಂಗಳೂರಪ್ಲ ಆಡ್ಕೊಂಡಿವ ಎಲ್ಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ ಮನ ಆರಾಮಾಗಿದೆ
ಹೆಂಗ ಹೆಂಗ್ ಪ್ಲಾಡ್ತೊಂಡ್ರಿ
ಅವಾಗ ನಮ ಬಾವರು ಇಲ್ಲಿ ಕಂಪ್ನಿ ಕೆಲ್ಸ ಮಾಡಿದ್ರಂರಿ ಅವಾಗಳಿ ಕಾಲದಿಂದ ಹಂದು
ಏಸ್ ವಸರ್ಷ
ಎಲ್ಲ ಮಾಡ್ಕೊ ಬಂದವ್ರಿ
ಹಾ ಹಾ ನೀವು ಅಲ್ಲಿರ ನೀಗ
ನಮಗು ಒಂದು ಜಾಗನ ಕೊಡಸ್ಬಿಟ್ಟೀ
ಪಾಡ ಪುಡ ಅಂದ್ರ
ಕೊಡಸ್ಬಿಟ್ಟಾರೀ ನಾವ್ ಎಲ್ಲಾ ಅವರ ಮನಿ ಗಿನಿ ಕಟ್ಟಿ ಕೊಟ್ಬಿಟಾರೀ
ಹ್ಮ್ ಹ್ಮ್ ಒಜ್ಜಲ ಅಂದ್ರೆ
ಏನ್ ಉಜ್ಜರಿ
ಹೌದಲ್ಲ
ಹ್ಮ್ ರಿ ಎಲ್ಲಾ ದೇವ್ರ ಆಶೀರ್ವಾದಂತ್ರೀ
ಪಾಡ ಮ ದೇವರ ಪ್ಲಾಟ್ ಗಿಡ್ ತಗೊಂಡ್ರಿ ಅಂದ್ರ
ಇಲ್ಲರಿೀ ನಾ ತೋೊಂಡ ಇಲ್ರಿೀ
ಇಲ್ಲಾ ನೀ ಪ್ಲಾಟ್ ಮಾಡಿ ಕಡ್ಸಕೈತ್ಲ್
ಕಡಸೀವ್ ನೋಡ್ರಿ ಈಗ ಮ್ಯಾಗ ಒಂದ್ ಫ್ಲೋರ್ ಎರಡ್ ಫ್ಲೋರ್ ಕಟ್ಸ್ಬೇಕಂತ ಆದ್ರಿ ಆಶಿ ಅಮೌಂಟ್ ಬೇಕಲ್ರಿ ಅದಕ್ಕೆ ಒಥರ ಬ
ಹೇಳ್ರ ಶಾಲ ಕೊಡತ್ವಿ ಅಂಗೇನೆಲ್ಲ
ಹೌದ್ರೀ
ಹಾ
ಒಂದ್ ಐ್ ರೂಪಾಯಿ ಅಲಡಿಗೆ ಆಗ್ತರೇನ್ರರಿ
ನ್ರೀ ಅಲ್ಲೇ ಮನೆಗೆಡಕ
ನಿಮ್ ಅವರು ಸ್ವಲ್ಪ ಬರಬರಿ ಕೇಳವಲ್ ನೋಡ್ರಿ ಗಾಯಿ ಸೌಟ್ರೆನ್ ರಲಿ ಹೌದ್ರೀ
ಹ್ಮ್
ಈಗ ಈ ಮುಂದ ಸೈನ್ಸ್ ಮಾಡಿ ಅದ ಶೀಟ್ ನೀಟ್ಟ ನೀಟ ಅವೆಲ್ಲ ಬರಿಬೇಕಂದ್ರೆ ಸ ಹ
ಮಾತ್ರ ಅ್ಯಾಲವ ಹಾ ಸುಮನೆ ಬರ್ಲಿ ಅಂದ್ರೆ ಏನ್ ಮಾಡ್ತ
ಹಾ ಬಾ ಅದು ಬರ ಬರಿ ಬಿಡ್ರಿ ನಾ ೋ ಹೊಂಟದ್ರೀ ನಮ್ಮ ಮನೆ ಫ್ಯಾಮಿಲಿ ಫೋನ್ ಹೊಂಟದ್ರಿ ಆಮೇಲ್ ಹಚ್ಚತ್್ರೀ ನಿನ್ಗ
ಹಾ ಹಾ